ಅದೇ ಎಕ್ಜಾಮ್ದೇ ಚಿಂತಿ ಇನೇನು ಮೂರ್ ಎಕ್ಸಾಮ್ ಇದಾವ ಎರಡ್ ಎಕ್ಸಾಮ್ ಆರಾಮಗ್ಬರಿಬೊದ್ ಅತೆಗೆ ಇಗ ಒಂದೆ ಹಡದು ಒಂದೆ
ನಿಮ್ದು ನಂಗ್ ಒಂದ್ ಹೇಳ್ಬೇಕಂದ್ರೆ ನಿಮ್ದು ಅವತ್ತು ಇದು ಜಾವ ಲಾಸ್ಟ ಅಲ್ಲಿ ಅಯಪ್ಪ ಹೋಗುಹೊಗು ಅಂತ ಕಳ್ಸಬಿಟ್ಟಲ್ಲ
ಹಾ
ಅಟೆಂಡೆನ್ಸ್ ಕರೆಕ್ಟಗಿದಿಯಾ ನಿಮ್ದು ಕರೆಕ್ಟ್ ಆಗಿ
ಏನು
ಅಯ ಅದೇಲೆ ಲೇಟ್ ಆಗಿ ಬಂದಿತ್ತ್ ಎಪ್ಪ ಬಿಡಲ್ಲ ನಾನು ಹೋಗ್ರಿ ಅಂತ ಹೇಳ್ತಾ ಇದ್ನಲ್ಲ ಎರಡ್ ದಿನ ಎರಡ್ ಸತಿ ಎರ್ಡ್ ಸತಿನಾ
ಹ ಫಸ್ಟ್ ಎರಡ್ ಸರಿ ಆಬ್ಸೆಂಟ್ ಆಕಿದಾನ್ ನಂದು
ಹಾ ಅದೆಲ್ಲ ಸರಿ ಕರೆಕ್ಟ್
ಹಾ ನಂದ್ ಅಟೆಂಡೆನ್ಸ ಐತ್ ಅಟೆಂಡೆನ್ಸು ಆದ್ರೂ ಅಟೆಂಡೆನ್ಸು ಅಟೆಂಡ್ ಮಾಡಿನಲ್ಲೆ ಅಟೆಂಡ್ ಮಾಡಿ ನಾನು ಬಾಳ ಕ್ಲಸ್ ಅಟೆಂಡ್ ತರ್ಟಿ ಫೈವ್ ಏನೊ ತರ್ಟಿ ಸಿಕ್ಸ್ ಇತ್ತು ಮೂವತ್ತಾರು ಮೂವತ್ತೇಳು ಸುಮ್ ಬಿಟ್ಟ ಆಮೇಲೆಲ್ಲ ಬಂಕ್ ವಡ್ದವ್ನೆ
ಹಾ ಅಣ್ಣ ಅಣ್ಣ ಮೆಸೇಜ್ ಹಾಕಿದ್ನಪ್ಪ ಇವತ್ತು ನಿಮ್ಮ ನಿನ್ ಜೊತೆ ಅವತ್ತು ಆಚೆ ಕಳ್ಸಿದ್ನಲ್ಲ ಅವನ್ ನೆನ್ನೆ ನಂಗ್ ಹಂಗೆ ಮಾಡಿದ್ನ ಅವ್ನ್ ಹಿಡ್ಕೊಂಡ್ ಒಂಬತ್ತನೇದು ಹೆಂಗೆ ಮಾಡೋದು ಅಂತ ಕಳಸು ವಿಡಿಯೋ ಅಂತ ನಂಗ
ಸಮೇತ್
ಅಲ್ಲಲೆ ಇವ ಲೆ ಅದೇ ನಮ್ಮೂನು ಕಾಸಿ
ಅನ್ವ್ ಇನ್ವು
ಆಶಾ ಬಾಸ್ ಅವನು ನಿನ್ ಜೊತೆ ಬಂದ ಹಿಂಗ ಇದಕ್ಕ ಕಲ್ಸ್ತಾ ಇದ್ನಲ್ಲ ಆಚೇ ಆದರಿಂದ ಅವನ್ಗ ಅದೆಂಗ್ ಮಾಡಕ್ ಗೊತ್ತಿಲ್ಲ ಅಂತೆ ಒಂಬತ್ತನೇದಲ್ಲ ಸ ಎಕ್ಸಿಕ್ಯೂಟ ಅವನು ಹಾಕವ್ನೆ ಮೆಸೇಜು ಮಚ್ಚ ಸ್ವಲ್ಪ ಮಾಡೋ ವಿಡಿಯೋ ಏನೋ ಕಳ್ಸೋಪ್ಪಾ ಮಾಡಿ ನಂಗೆ ಹೆಂಗ್ ಮಾಡೋದ್ ಗೊತ್ತಿಲ್ಲ ಇದು ಅಂತ ನಂಗ್ ಹೇಳ್ತಾ ಇದ್ದ
ಹ್ಮ್ ನಿಗೆ ಎಕ್ಸಿಕ್ಯೂಟ್ ಮಾಡೋದು ಗೊತ್ತಿಲ್ಲ ಕಣಲೆ
ನಿಂಗು ಇರೋ ನಿಂಗು ಕಳಸ್ತೀನಿ ಅಂದ್ರೆ ನಾನೊಂದು ಇದ್ ಮಾಡಿದೆ ಒಂಬತ್ತನೇದೆ ಹೆಂಗ್ ಮಾಡ್ಬೇಕಂತ ಇದ ಇದೇ ನನ್ನತ್ರ
ಹಾ ಹಾ
ನಿನಗ ನೋಡ್ಕೋ ಅಷ್ಟ ಅದನ
ಕ್ಲೀನ ಅದು ಯಾರೋ ಮಾಡಿದ್ರು ಹುಡುಗಿ ಯಾವದ ಒಂದು ಹುಡುಗಿ ಮಾಡ ಹೋಗಿದಲ್ಲ ಸಿಸ್ಟಮ್ಗೆ ಅದನ್ನೇ ಮಾಡ್ದೆ ಅವ ಬುಡ ನನ್ನ ಹೆಸರ ಕೊಟ್ಟೆ ನಾ ಇಟ್ಟ ಬುಟ್ಟಿ ನೆಕ್ಸ್ಟ್ ಅವ್ನ ಅದನ ಉತಾರ ತೋರ್ಸಿದೆ ಸರ್ ಗೇ
ಹ
ಸುಮ್ಮ ಆದಾವ.
ಈ ಸರಿ ಎಲ್ಲಾ ಡಿಲೀಟ್ ಮಾಡಕ್ತಾರಂತಪ್ಪ ಎಲ್ಲಾ ಖಾಲಿ ಮಾಡಾಕ್ತಾರಂತೆ ಅದನ್ನ ಏನು ಬಿ ಇಲ್ಲ ಅಂತ ಹೇಳ್ತ ಇದ್ರು.
ಎಲ್ಲಾ ಹೋಸರ ಇದರ ಬೀಡ ಹೊಸರ್ ಇತ್ತು ನಾ ಹೊಸರ್ ಇದ್ದಂಗ ಇದು
ರೀ ನೀನ್ ಏನ್ ಮಾಡ ಗೊತ್ತಾ ಎಲ್ಲ ಅವರು ಖಾಲಿ ಮಾಡಾಕಿರ್ತ ರೆ ಆದ್ರೂ ರಿಸೈಕಲ್ ಬಿನ್ ಇರ್ತಲ್ಲ ಅಲ್ಲೊಂದ್ಸತಿ. ನೋಡು ಯಾಕಂದ್ರೆ ಯಾವ ಒಂದೊಂದ್ಸತಿ ಅಲ್ಲ ಮರ್ತೋಗಿರ್ತಾರೆ ಅಲ್ ಮಾಡಕ್ಕ.
ಇದಾನಲ್ಲ ಅವ ಅಫಿಷಿಯಲ್ ಅವನು ಅಲ್ಲಿ ಮಾಡ್ತಾನ ಅವನು.
ಇಲ್ಲಲೇ ನಾನು ಎಷ್ಟೊಂದ್ಸ ಸತಿ ನೋಡಿದೀನಿ ಅಲ್ಲಿ ಮರತೋಗಿರ್ತಾರ ಮಾಡಕ್ ಅಲ್ಲಿ ಹಂಗೆ ಬಿಟ್ಟಿರ್ತಾರ ಗೊತ್ತ.
ಕರೆಕ್ಟ ಕುದಕೋಬೇಕಲ್ಲಿ ಕರೆಕ್ಟ ಒಂದ್ ಜಾಗ ಹಿಡ್ಕೊಂಡ ಕೂತಕೋಬೇಕು ವಿಂಡೋ ಸೈಡ ಬೇಡ? ಇಕಡೆ ಗ್ಲಾಸ್ ಸೈಡ್ ಬಡ ಅಕ್ಕಡೆ. ಹಾ ಫಸ್ಟ್ ರೋ ಕೂತಕೋಬೇಕು ಇಲ್ಲ ಸೆಕೆಂಡ್ ರೋ.
ಪ್ಪಾನಾ ಹಾಂಗ್ ಅಂತ ನಾ ಹೇಳ್ತೇನೆ ನಂಗೆಲ್ಲಾ ಸೇರ ನಾನು ಅದೇ ನಾ ನೋಡತ್ತಾ ಇದೇನ್ ಏನ್ ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನ ಆಗಿಂದ.
ಚೇಂಜ್ ಆಫ್ ಪ್ರೋಗ್ರಾಮ್ ಮಾಡಿದ್ರ ಈಗ ನಾವ ಕೇಳಿದೆ ಕೊಡ್ತಾರ ಅವರು ಮತ್ತೆ ಅದರ
ಇಲ್ಲ ಮತ್ತೆ ಅದು ಏನೋ ಚೀಟಿನೋ ಇಲ್ಲ ಏನೋ ಇರ್ತದಲ್ಲ ಅದು ನೋಡ್ಕೊಂತಾರ.
ಎರಡು ಬೋರ್ ಎರಡು ಬರ್ಲಿಲ್ಲವ ಬಂದ್ರೆ.
ಹಾ
ಎರಡು ಬರ್ಲಿಲ್ಲವ ಬಂದ್ರೆ.
ಹಂಗ್ ಅದವರಿಗೆ ಗೊತ್ತ ಯಾ ನನ್ನ ಪ್ರಕಾರ ಅದೇ ನಾನ್ ನೋಡಿದ ಪ್ರಕಾರ ಚೇಂಜ್ ಆಫ ಪ್ರೋಗ್ರಾಮ್ ಬೇಕಾ ಅದೇ ಇನ್ನೊಂದ್ಸತಿ ಚಿಟ್ಟಿನೂ ಇಲ್ಲ ಆದರೆ ಸಿಕ್ತರಾ ಮತ್ತೆ ಮ ಅದ ಇದಲು ಬಂದಿಲ್ಲ ಅಂದ್ರೆ ಅವಾಗ ಕೊಡ್ತಾರೆ ಅನ್ಸತ್ತೆ.
ಏ ಎಮ್ಮಗ ಹೆಂಗಾರ ಎಲ್ಲ ಬಾಡಾಮಿ ಇಂದ ಬುಕ್ ಮಾಡಕೊಬೇಕು. ಅಲ್ಲಿ ಏನೋ ಕೊಡಮ್ಮ ಯಾವ ತಿಳಿದ ಕೂಡ ಒಂದದಾಗಿ. ಇವಳೇ ಕೊಡೋದು ಕೊಟ್ರೆ.
ನಿಮ್ಮಗ ಆದರೂ ಏನಪ್ಪಾ ಕಷ್ಟ ನಮ್ಗ ಇನ್ನ ಬೆಳಿಗ್ಗೆ ಬೆಳಿಗ್ಗೆ ಏನಾರ ನಮ್ದ. ಹಲೋ?
ಅಲ್ಲಾ ಇವ್ರೇ ಇವ್ರೇ ಕೊಡೋದು ನಮ್ಮ ಮ್ಯಾಗ ಬಿಡೋದ ಪ್ರೋಗ್ರಾಮ್ ಗಳೆಲ್ಲ
ಹೌದಾ ಇಲ್ಲಾ ಲೇ ಇಬ್ಬರ ಎಕ್ಸ್ಟ್ರಾ ನಲ್ ಕೊಡೋದು.
ಇಲ್ಲ ಪ್ರೋಗ್ರಾಮ್ ಹಾಕದ ನಮ್ಮರೇ ಆಗ್ತಾರೆ.
ಹಾ
ಇಲ್ಲ ಅವ್ರ ಎಕ್ಸ್ಟರ್ನಲ್ ಆಗ್ತಾನೆ ನಂಗ್ ಗೊತ್ತಿಲ್ಲ.
ಹೌದೇ ಹೇಳ್ತಾರೆ ಎಕ್ಸ್ಟರ್ನಲ್ ಹಾಕದ ಅಂತ ಪ್ರೋಗ್ರಾಮ್ ಅಲ್ಲಾ.
ಇರೋ ಹೋದ ಯಾರೋ ಎಕ್ಸ್ಟರ್ನಲ್ ಹಾಕಿದ್ದ್ ಹೌದ ನನೀಗ
ಅದೇ ನಾವ ನಂಗು ಹಾಕತಿರೋ ಅವ್ನೆಲ್ಲ. ಅವನೇ ಹಾಕೋದ್ ಪ್ರೋಗ್ರಾಮು ಆಮೇಲೆ ಅವು ಅದೇ ಏನಂದ್ರು ಇವ್ರು ಹೊಲ್ಟೋದ್ರೆ ಅವಾಗ ಏನ ಒಂದ್ ಮಾಡ್ಕೊಬೋದ ಅಷ್ಟೇ ನಾವು.
ಓಸತಿ ಎಲ್ಲ ಓಸತಿ ಓಸತಿ ಯಾವ ಎರಡ ನನಗ ಇದ್ದಿದ್ದ ಜಾವ ಒಂದು ಅಲ್ಲ ಓ ಎಸ್ ಡಿ ಎಸ್ ಓ ಎಸ್ ಒಂದೇ ಸ್ವಲ್ಪ ಅದು ಔಟ್ಪುಟ್ ಬರ್ಲಿಲ್ಲ ಅಷ್ಟೇ ನನಗೆ ಅವ್ಳು ಹೆಲ್ಪ್ ಮಾಡ್ಲಿಲ್ಲ ವಯಸ್ ಮ್ಯಾಮ್.
ಹಾ
ಡಿ ಎಸ್ ಬಿಡು ಹೆಂಗ ಗಿಚ್ಚ ಹದ್ ನಿಮಿಷ ಇಪ್ಪತ್ತು ನಿಮಿಷ ಎದ್ದ ಹೊರ ಬಂದದ
ನಮ್ದ ಏನಿತ್ತು ಗೊತ್ತಾ ನಾನ ಹೇಳ್ತಲ್ಲ ನಮ್ದು ಬ್ಯಾಯ ಡಿಎ ಡಿಎ ದಾಗ ಬೆಳಿಗ್ಗೆ ಬೆಳಿಗ್ಗೆನೆ ಯಾರು ಯಾ ಎಮ್ಮಾ ಬಂದಿಲ್ಲ ಆಚ್ಚೆ ಅವಳು ನಮ್ಮ ಅವಳೇ ಇದ್ದಲ್ಲಾ? ಅದಕ್ಕೆ ಅವಳೇ ಹಾಕಿದ್ಲು ಏನು ಮಾಡಬೇಕಂತ ಅದೇ ಏ ಎಸ್ ಈಗ ನಿಮ್ಗೂ ನಮಗೂ ಹಂಗೆ ಆದ್ರೆ ನಮ್ಮ್ಳ ಇದ್ರೆ ಅವಾಗ ನಾವೇನೋ ಮಾತಾಡ್ಕೋಬಹುದು ಹತ್ತಿರ
ಅಮ್ಮರು ಇರ್ತಾರೆ ನೋ ಕೇಳ್ತಂತಾರೆ ಅವಳಿ ಫಸ್ಟ್ ಮೆಸೇಜಸ್ ಹಾಕಿ
ಹ್ಮ್
ಮ್ಯಾಮ್ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅದೇ ಇಷ್ಟ ಹೆಂಗ ಹಿಂಗ ಎಲ್ಲ ಕೇಳ್ತೇನೆ ಅದಗೆ
ಹಾ
ಲೇ ಕೊಟರು ಸರಿ ಇಲ್ಲ ಅದರೆ ಕೈ ಬಿಡ್ತೀನಿ ನಾನೆ ನಾಕೈದು ಓದುತೇನಿ ಅದು ಎಂಟರಿ
ಹ್ಮ ಹಾ ಎಂಟ್ಯಲ್ಲ ನಾ ಎಂಟಲ್ಲಿ ನಾಲ್ಕು ತ್ಕೊೊಳ್ಳ ಸಾಕು
ಅವೇನ ನಾಲ್ಕು ಅವೇ ನಾಲ್ಕು ರಲ್ಲಿ ಒಂದು ಬರಬೇಕು ಅಲ್ಲಿ
ಹಾ ಅಷ್ಟೇ ಕೇಳ್ಕೊಳ ಹೋಗ ಅಷ್ಟೇ ದೇವ್ರೈ ನಾಲ್ಕಲ್ಲಿ ಒಂದ್ ಬರ್ಲಪ್ಪಾ ಅಂತ ಕೇಳ್ಕೊಳೋಗಷ್ಟೆ ನಾ ಂತ ನಾನ ನಮ್ದ ನಿಂದ ಏನ ಮಾಡ್ಬ ಅಮ್ಮ ಏನು ಮಾಡೋದಿಲ್ಲಲ್ಲ ನಾನ್ ಹತ್ತಗ್ ಹತ್ತು ಓದ್ಬೇಕುಯವ ಕೋಗ
ಯಾವದು ಚಾ ಅದ್ರಿ ನಮಗ ಅವನು ಹದನೇ ಎರ್ತಾನಿ ಆದ್ರೂ ಅದು ಲಾಸ್ಟ್ ಎಕ್ಸಾಮ್ ಆಗಿರ್ಬೇಕು ಲಾಸ್ಟ್ ಇರ್ಬೇಕು
ಅಯ್ಯಏನಾರ ಇಲ್ಲ ನಿಮ್ದ್ ಎರಡನೇದ ಜಾವ
ಇಲ್ಲ ಕಣೋ ಜಾವ ಲಾಸ್ಟ್ ಇರ್ಬದ
ಬಿಡಿ ಏನೋ ಒಂದು ಬಿಡು ಏನೋ ಒಂದು ಅದ್ ನಮಗೆ ಅಪ್ಪ ನಮ್ಗ ಹೇಳ್ತ ಲ್ಲಾ ನಂದ ಎಲ್ಲಾ ಹತ್ತು ಗತ್ತು ಓದ್ಬೇಕು ಅಂತ
ಏ ನಮಗಾರೀ ಕಮ್ಮಿ ಮಾಡ್ರ ಹೇಳ್ಬಂದ್ರ ಹಡ ಬೇರರಿಗೆಲ್ಲಾ ಹನ್ನೆರಡ್ ಕನ್ನಡ ಇಟ್ಟಾರ
ಅದಕ್ಕೆ ಅಮ್ಮ ಹೇಳಿದ ಅಲ್ಲ ನಾ ನಿಮ್ ಮಾಡ್ತೀನಿ ನೀವು ಬೇರವ್ರಿಗೆಗ ಹೇಳಿದ್ರೆ ನಂಗೂ ಗೊತ್ತಿಲ್ಲ ಇವ ಎಲ್ಲ ಓದ್ಬೇಕಾಗತ್ತೆ ನ
ಅದಕ್ಕೆ ನಾನ್ ಯಾರಿಗೆ ಹೇಳಿಲ್ಲಬ್ ಎಷ್ಟಂದ ಅಷ್ಟು ಅಂತ ಹೇಳಿ ನನ್ನಯಾರ ಕೇಳಿದ್ರು
ನಾನು ಯ ನಾನು ಅದಕ್ಕೆ ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ ಇದ ಬಗ್ಗೆ ವಿಷಯ ನಾನ ಪಾಡಿಗೆ ಅಷ್ಟ ನಾನು ಸುಮ್ಮನೆ ಇದ್ದೆ
ನಮ್ ಕಲ ಬೇರೆ ಪಕ್ಕ ಕ್ಲಾಸ್ರ್ ಯಾರ್ ಕ್ಲಾಸ್ರು ಕೇಳಿದ ಅಷ್ಟು ಅಷ್ಟು ಅಂತ ಹೇಳ್ತನಿ ನಾನ್
ನಮ್ ಪಕ್ಕದ ಅದೇ ಪಕ್ಕ ಕೆಲಸಲ್ಲ ಅದೇ ಎಲ್ಲ ಆಗೋಗಿದ್ದ ಮ ಹೇಳೋಣ ಅಂತಿದನಿ ಅಷ್ಟೇ ಅವ್ರಗ ಹಾ ಆಗೋಯ್ದಮ್ಮಗೆಾರ ನಾನ್ಂತ ಇದ್ದೇನೆ ಅಷ್ಟೇ ಇವಾಗ ಹೇಳ್ಬಿಟ್ಟು ಅಷ್ಟೇ ಆಯಾಮ ಮೊದ್ಲೆೇ ತಲೆ ಜಾಸ್ತಿ ಆ ಕುಟ್ಬಿಡ್ತಲೆ ಅಲ್ಲ
ಹ್ಮ ಆಯಾಮ ಮತ್ತತ್ ಸೀರೆ ಸಾಕರು ಮತ್ತೆ ಇ ಹೇಳಿದ್ರು ಹೇಳ ಹೇಳ್ಬೇಡ ಅಂತ ಹೇಳಿ ಹೇಳಿ ಅಲ್ಲ ಅಂತ ಮತ್ತೆ
ಇನ್ನ ಹಾಲ್ಟ ಹಾಲ್ ಟಿಕೆಟ್ ನನ್ನ ಪ್ರಕಾರ ನಾಳೆನ ಕೊಡ್ತಾರೆ ಅನ್ಸತ ನಾಳೆ ಬೆಳಗ್ಗೆ
ಹ್ಮ್ ನಾಳೆ ಬೆಳಿಗ್ಗೆ ನೋಡ್ತಾರೆ ಎಲ್ಲ ಊರಿಗೆ ಹೋಗಾರಲ್ಲಲ್ಲಿ ಈಗ ಕಾಲೇಜ್ಿಲ್ಲಲ್ಲ
ಹಾ ಇಲ್ಲ ಮೊನ್ನೆ ಮೊನ್ನೆ ನಂ ಕೇಳಕ್ ಹೋದೆ ಂಗ ಮ್ ಮಾಮ ಏನಕ್ಕ ಮಾಮ ಇನ್ನೂ ಕೊಟ್ಟಿಲ್ಲ ಅಂತ ಹೇಳದ್ರ ಅಮ್ಮ ಹಡ್ಕೊಂಡಿ ಇನ್ನು ಅಟೆಂಡೆನ್ಸ್ ಅದು ಎನ್ ಎಸ್ ಎಸ್ ಆರ್ದೆಲ್ಲ ಫೈನಲ್ ಆಗಿಲ್ಲಪ್ಪಾ ಅವ್ರಿಗೆ ಕೊಡ್ಬೇಕಲ್ಲ ಕಣ್ಣನಿಷನ್ ಅದಲ್ಲ
ಮೊನ್ನೆ ಕೊಡ್ ಮೊನ್ನೆ ಫೈನಲ್ ಆತಲ್ಲ
ಅದೇ ಸೋಮವಾರ ಮೊನ್ನೆ ಸೋಮವಾರ ಫೈನಲ್ ಆಯ್ತಲ್ಲಾ ಅದಕ್ಕೆ ಅದನ್ನ ಎಲ್ಲ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರ ಅ ಆಮ್ಲೆ ಏನು ಹೇಳಿಲ್ಲ ನಾನು ಸುಮ್ಮನೆುಟ್ಟ ಬಿಟ್ಟಾ ಪ ಬಿಟ್ಟಿ ಏನೋ ಮಾಡ್ಕೊಂಬನಿ ಏ ಅಂತ ನಾನು ಪಳಸ್ ಇದ್ದಿನ ಅವವತ್ತಿಂದ
ಹ್ಮ್
ಆಗೋದ್ರೆ ಆಗೋಗ್ಲಿ ಅಂತ ಇದ್ದೀನಿ ಇನೊಂದು ಇದು ಆಗೋ ಇದೇನ್ ಇದೇನ್ ಕಷ್ಟ ಅಲ್ಲ ಮಾಡ್ಬೋದು ಇನ್ ಕೊನೆ ಪರೀಕ್ಷೆಗೆ ನೋಡ್ಕೊಬೇಕು ಕೊನೆ ಪರೀಕ್ಷೆ ಏನ್ ಮಾಡ್ಬೇಕಂತ
ಹ ಸ ಎಸಾಮ್ ಹನು ಏ ಒಂದ್ೆರಡು ದಿನ ಗ್ಯಾಪ್ ಇದ್ದಾವವು ಆರಾಮ್ ಒಂದ ದಿನದಾಗ ಓದ್ಬಹುದು ಒಂದ ದಿನದಾಗ ಒಂದ ದಿನ ರಿವೈಸ್ ಮಾಡ್ಬಹುದು
ಹ್ಮ ಆರಾಮ ಓದಕ ಇರ್ಬೇಕಲ್ಲ
ಏ ಇದು ಒಂದಿನ ಅಲ್ಲಿ ಅದನ್ನುದ ಡೌಟ್ ಲ್ಲಿ ಹೇಳಬೇಕ ಅಂದ್ರೆ ನೋಡು ಎಷ್ಟೊ ಒಂದು ವಾರ ಇತ್ತು ಈಗ ಒಂದ್ ವಾರ ಇತ್ತು ಒಂದ್ ವಾರದ ಒಂದು ಪ್ರೋಗ್ರಾಮ್ ಓದಿಲ್ಲ ಇವತ್ತು ಹಓದದು ರಾತ್ರಿ ಓದ ನನ್ಕೋ ದು ಹಾ ಎಲ್ಲಾ ಅದ್ನೇ ಮಾಡೋದು ಅಬ ತ್ ಹೋಗ್ಲಿ
ಇಲ್ಲಪ್ಪ ನಿಮ್ ಹಾಸ್ಟ್ಲ್ ಹಾಸ್ಲ್ ಹಾಸ್ಲವನುಓದ್ತವನಂತೆ ಎಡೇ
ಚಲ್ ಮಾಡೋ ಎರಡು ಎರಡು
ಹ್ಞೂ ಈಗ ಹೇಳ್ದಾನ ಇವಾಗ ಹೇಳ್ದಾನ ಅವನು ಫೋನ್ ಮಾಡಿ ಹೇಳ್ದಾಗ ಹ್ಞೂ ಡೈಲಿ ದಿನ ಎರಡೆರಡು ಇನಪ್ಪಾ ಎರಡೆರಡು ೋರ್ ಅಂತ ಮೂರ್ ನನ್ಯಪ್ಕೈ ಇದೆ ಅಂತೆ ಕರೆಕ್ಟ ಆಗಿ ಈಗ ಸರಿಯೆ ಮೂರ್ ನೆಾಪಕ ಬರ್ ಮೂರ್ ನನ್ಾಪಕ ಬರ್ತಂತೆ ಆ ಮೂರೇ ಹೋದಾನೆ ಹದೇ ಬರ್ಕೋ ಏನೋ ಮಾಡ್ತ ಅಂತ ಹೇತಾನೆ ಈ ನಾನನ್ ಹೇಳಿದೆ ಆ ಮೂರ್ ಜೊತೆ ನಂದ ಮೂರ್ ಒಓದ್ಕೊಂಡ್ ಹೊಟ್ಟೋಗು ಸಾಕು ಆರು ಇದ್ರ ಸಾಕ ಅ ಹೇತಾನೆ ಅವ್ನ್ ಇಡ್ಕೊಂಡಿ ಓದ ಓದ್ತನಪ್ಪಾ ಅಲ್ಲಲ್ಲ ಮರ್ತ ಹೋಗ್ತಾ ಇದೀನಿ ಏನ್ ಮಾಡ್ಲಿ ಅಂತ
ಹಂಗ ಅಂತಾನ ಅವನು ಎಲ್ಲ ಓದಿರ್ತಾನೆ ಸುಮ್ ನಮ್ಮಿದ್ರಿ ಹಂಗ ಅಂತಾನ
ನಾನ್ ಅದೇ ಏನವನ್ ಮಾಡಪ್ಪ ಹೇಳ
ತಲ್ಲಿ ನೋವು ಅ ತಲ್ಲಿ ನೋವು ಅ ಜರ್ನಿ ಮಾಡಿದ್ ಬೇರೆ ಟ್ರೈನ್ಾಗ ಮಾನಕ್ಕ ಸೀಟ್ ಸಿಕ್ಕಿಲ್ಲ ಕರೆಕ್ಟಾಗಿ
ಗೊತ್ತಾಯ್ತ್ ಬಿಟ್ಟ ಜರ್ನಿ ಅ ಹೋಗ್ಬಿಟ್ಟು ಬಂದ್ಬಿಟ್ಟಿದಮ್ಮೇ ನೀನ್ ಈಗ ಆಗಲ್ಲ ಓದಕ್ ನಿಗ ಹಾ
ಇದು ಬಸ್ಗ ಇಲ್ಲಿ ಬೆಳಗ್ಗೆ ಬಂದಿನಿ ಮೆಜೆಸ್ಟಿಕ್ ಇಂದ ಬಸ್ ಸಿಕ್ತಂಗೆ ಬಸ್ ಅತ್ತ್ದೆ
ಹಾ
ಆ ರೋಡ ಉಂಟಿತ್ತುಂಗೆ ಅತ್ತೆ ಬಸ್ ಅತ್ತ್ ಸೀ ನಮ್ಮ ಮಕೊಂಡೆ ಬಸ್ ಅದಕ್ಷಣ ಹಕೊಂಬಿಟ್ಟೆ ನಾನು
ಹಾ
ಆೇಲೆ ಕೂತಂಬಡ ಇದದ್ರ ಅವ ಕಾಡು ಗೊಡಿ ಎಂತ ಕೂಗಿದ ನಾನನ್ ಕಾಡು ಅಂದ್ರ ಓಫ ಮೇಲೆ ಸ್ಟಾಪ್ ಬರುತ್ತೆ ಆಡುಗೋಡೆ ಅಂತ
ಹೋಗ ಚಳ
ಹ ಅಲ್ಲಿ ಇರ್ಬೇಕು ಅಲ್ಲಿ ಇರಬೇಕೇಏ ಅಂತ ಇಳಿದ್ ಬಿಟ್ಟ ನೋಡ್ರೆ ನಾನು ನೀನ್ನು ಹಿಂದ್ಗಡೆ
ಹ
ಅಯ್ಯೋ ಮತ್ತ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಬಸ್ ಸಿಕ್ಕದೆೆ ಬಸ್ಸೇ ಬರ್ಲಿಲ್ಲ ಬಸಿ ಕ ಮತ ಅಲ್ಲಿಂದ ಒಂದು ಆಹಾರಪ ಕೊಟ್ಟು ಮತ್ತೆ ಫಾಮಿ ಬಂದು ಫಾಮಿಂದ ಮತ್ತೆ ಪಿ ಜಿ ಬಂದಿದ್ದು
ಹ ಅದೇ ಒಂದ್ ಸ್ವಲ್ಪ ಬಿಸಿ ಬಿಸಿ ಬಿಸಿ ಬಿಸಿ ಚಾ ಕೊಡತ್ ಬಿಟ್ಟೆ ಒಂದ್ ಜನ ಒಂದು ಅ ಅರ್ಧ ಗಂಟೆ ಮಲ್ಕೊಂಬಿಟ್ಟೆ ಆಷಪತ್ತಜೋಳ ಆಮೇಲೆರ ತಲೆ ಸ್ವಲ್ಪಫ್ರೆಶ್ ಆಗಿರ್ತದೆ ಅವಾಗ ಹಓದ ಹಓದ ಮನ್ಸ್ ಬರ್ತ ನಿಂಗ ಇಲ್ಲಂದ್ರೆ ಆಗಲ್ಲ ಆಮೇಲೆ
ಬೇ ಬೇರೆ ಆಡತ್ತ ಅಲ್ಲಿ ಬೇರೆ ನೀರು ಅವು ಕುಡು
ಹಾ ಗೊತ್ತಾದ ಒಳ್ಳ ನಂಗೂ ಹಂಗೆ ಈ ಕಾಲೇಜ್ ನೀರ್ ಕುೂಡ್ಕಡು ಒಂಂತರ ಆಗ
ಹ್ಮ್ ಏ ಕಾಲೇಜಿಗೆ ಸರಿನ್ ಎಲ್ಲ ಯಾಕ ಗೊ
ಹ್ಮ್ ನಂಗೂ ಒಂತ ಹ್ಮ್ ನಂಗೂ ಇಷ್ಟ ಆಗಲ್ಲಪ್ಪ ಅದಿಕ್ಕೆ ನಾನು ಇದಲ್
ಅವ್ನು ಎತ್ತ ಹಡು ಹೇಳಿದಿನಿ ಸರ್ ಫಿಲ್ಡರ್ ಆ ಸರಿ ಅಂತ ಹ್ ಅಂತ ಹೇಳಿದಾನನೆ ಪ್ರಾಜೆಕ್ಟ್ ಮ್ಯಾನೇಜರ್ಗ್ ಹೇಳಿನಿ
ಹಾ
ಹಾಕ್ಸ್ತಾರಂತಂತ ಹೇಳಿ ಹೇಳಿ ಭರಸೆ ಕೊಟ್ಟ ಆಮೇಲೆ ಅವನ್ ಕೈ ಬಿಟ್ಟ ಅವನು
ಏನೋ ಒಂದು ಬಿಡು ಏನು ಮಾಡದ
ಹ್ಮ್
ಹಾ ಮ ಮಾತಾಡ್ತೆ ಹಂಗೇನುಳ್ತ ಮಾಡ್ತೀನಿ